ಹಲೋ
ಹಲೋ
ಅ
ಹಲೋ ಹಾ
ಏನ್ ಮಾಡತಿದ್ರಿ
ಆರಾಮಿದ್ದೀರಾ
ಹಾ ಆರಾಮ ಅದೇ ನೀವು
ಊಟ ಇನ್ನೊಂದು ಹ ಈಗ ಜಸ್ಟ್ ಗ್ ಅಂತ ಮ್ಯಲ್ ಬಂದೆ ಹ ನೀವೇನ್ ಮಾಡ
ನಾವು ಏನಿಲ್ಲ ನಮ್ದು ಊಟ ಆಯ್ತು ಕುತಿದ್ವಿ
ಹೌದಾ ಹ್ಮ್ ಮತ್ತೆ ವಿಶೇಷ
ಮತ್ತ ಏನ್ ಊಟ ಮಾಡಿದ್ರಿ ಸ್ಪೆಷಲ್
ಇವತ್ ಹಬ್ಬಾರ ಸೊ ಹೀಗಾಗಿ ಬಿರಿಯಾನಿ ಮಾಡಿದ್ವಿ ಬಿರಿಯಾನಿ ಮಾಡಿದ್ವಿ
ಹೌದಾ ಹಾ ಹಾ ನಾವು ಏನಿಲ್ಲ ನಾರ್ಮಲ್ ಅನ್ನ ಸಾಂಬಾರು ಚಪಾತಿ ಪಲ್ಯ ಮಾಡಿದ್ವಿ
ಹಾ ಎಲ್ ಹೋಗಿದ್ರಿವತ್ತ
ಹಾ ಎಲ್ಲಿಲ್ಲ ಕೆಲ್ಸಕ್ ಹೋಗಿದ್ದೆ ಹೋಗಿ ಬಂದೆ
ಹಾ ಹೋಗಿಲ್ವಾ
ಹಾ
ಮಮ್ಮಿ ಹೇಳ್ತಾ ಇದ್ರು ತೋಟಕ್ಕೆಲ್ಲಾ ಹೋಗಿ
ತೋಟಕ
ಹಾ ಹೋಗಿದ್ರ ಇವತ್ತ ಮಮ್ಮಿ ಹೇಳಿದ್ರು ಹಾ ಅಡಿ ಎಲ್ಲ ತೋಟಕ್ಕೆ ಹೋಗಿದ್ರು ಎಂತ ಹಾ ಹೂಗಳು ಜಾಸ್ತಿ ಬೆಳತ
ಹಾ ಹೂಗಳೆಲ್ಲಾ ತರ ಹೂಗಳ ಇದ್ದಾವಲ್ಲಿ
ತ ಬಾ ಹುಗಳ ಇದೆಯಾ ತೋಟದಲ್ಲಿ ಏನೇನ್ ಬೆಳೆಸಿದ್ದೀರಾ ನೀವೆಲ್ಲ ಮಾವೇನ್ ತೋಟ
ನಾವವು ಅಲ್ಲಿ ಹೂವು ತೆಂಗಿನಕಾಯಿ ಗಿಡ ಅದ ಪ್ಯಾರ್ಲೆನ್ ಗಿಡ ಅವೆಲ್ಲಾ ಇದಾವ
ಹಾ ಮತ್ತೆ
ಮತ್ತೆ ನಿಮ್ ತೋಟ ಅನಾದ್ರ ಇದೆಯಾ
ಹಲೋ
ಹಲೋ ಹಲೋ ನೀ ಹಲೋ
ಹಲೋ
ಹಾ ನಿಮ್ ತೋಟ ಏನಾದ್ ಇದೆಯಾ ಹಲೋ ಹಲೋ ಹಲೋ ಹಲೋ
ನಿಮ್ ವಾಯ್ಸತಾ ಇದೆ
ಹಾ ಹೌದು ಬ್ರೇಕ್ ಆಗ್ತಾ ಇದೆ ನೆಟ್ವರ್ಕ್
ಹಾ ನೆಟ್ವರ್ಕ್ ಇಶ್ಯೂ ಇದದೆ ಇಲ್ಲ ಸೊ ಈ ಈ ಟೈಮ್ ಅಲ್ಲಿು ತುಂಬಾ ಜನ ಎಲ್ಲಾ ಯೂಸ್ ಮಾಡ್ ತ್ತಲ್ಲ ಸೊ ಹೀಗಾಗಿ
ಹಲೋ
ಹಾ ಹಲೋ ಮತ್ತ ನಿಮ ತೋ
ಹ
ಹಾ ಹಲೋ ನಿಮ್ ತೋಟದಲ್ಲಿ ಏನೇನ್ ಬೆಳಸಿದ್ದೀರಾ ಏನಿದೆ ತೆಂಗನ್ಕಾಯಿ ಇದ ಏನ್ ಮಾವಿನ ತೋಟಾನ
ಹ ಹಲೋ
ಹಾ ಹಲೋ ಈಗ ಕೇಳ್ತಾ ಇದಯಾ
ಹಾ ಕೇಳ್ತಾ ಇದ್ದ
ಹಾ ಈ ಡಿಸ್ಟರ್ಬನ್ಸ್ ತುಂಬಾ ಇತ ಅನ್ಸತ್ತಲ್ಲ ಹಾ ನಮ್ ತೋಟದಲ್ಲಿ ಹಾ ಮತ್ತ ಪೇರು ಮತ್ತೆ ದಾಳಂಬರಿಿ ಇದೆ ಹಾ ಈ ತರ ಹಣಗಳನ್ನು ಬೆಳಸಿದೀವಿ ಹಾ ನೀವು ನಿಮ ತೋಟದಲ್ಲಿ ಏೇನ್ ಬೆಳ್ಸಿದ್ದೀರಾ
ನೌನ್ ಅದೇ
ಹ್ಮ್ ಹೌದಾ ಹ ಅೆಲ್ಲಾ ಮೇಂಟೈನ್ ಮಾಡ ಹತಾರಾ ಎಲ್ಲಾರು ಯಾರಾರ ಇದ್ದಾರೆ
ಹಾ ಮಾಡ್ತಾರೆ ಮನೇಲಿ ಕೆಲ್ಸತಾರ ಹಾ ಒಂದಿಬರು ಇದಾರೆ
ಹಾ ಅಂದ್ರೆ ತೋಟ ನೋಡ್ಕೊಳಿಕ್ಕೆ ಹಾ
ಹಾ ಹಣ್ಣು ಅದದೆಲ್ಲಾ ಮಾರ್ತಾರೆ
ಹ್ಮ್ ಎಂತ ನಮ್ ತೋಟದಲ್ಲಿ ನಮ್ದು ತ ನಮ್ಮ ನಮ್ದು ತೋಟದಲ್ಲಿ ಅಹ ಎಲ್ಲಾ ಬೆಳೆ ಇದವಲ್ಲ ಗ ಗಿಡಗಳುಗಳು ತುಂಬಾ ಇದೆ ಎಲ್ಲಿ ಬೆಳ್ಳಿ ಬೆಳೆಸಿದ್ದಾರೆ ಮತ್ತೆ ಎಲ್ಲಾ ಇದೆ ಅದನ್ನೆಲ್ಲಾ ಮೇಂಟೈನ್ ಮಾಡ್ತ ತಾರೆ ಮೇಂಟೈನ್ ಮಾಡ್ಲಿಕ್ಕೆ ಇದು ಎರಡು ಮೂರ ನಮ್ದು ೋಡ್ದಿದೆ ತೋಟ
ಹಾ ಹಾ
ಹಾ ಎಲ್ಲ ತುಂಬಾ ನೋಡ್ಕೊಂತಾರೆ ಹಾ ಹೂಗಳದಿದ್ರೆ ನೋಡ್ಕೊಂತಾರೆ ಹಲೋ
ಹ್ಮ್ ಹಲ
ಹಲೋ
ಹಲೋ ಹೇಳ್ರಿ ಹಾ ಸರಿಯಕ್ಕೆ
ನಾ್ ಮಾತಾಡಿದ್ ಕೇಳ್ತಾ ಇಲ್ವಾ ಹಲೋ ಕೇಳ್ತಾ ಇದ್ದಯ
ಹಾ
ಹ ಹ್ಮ್ ಅವ ಕಂಸ